ಹಲೋ ಹಾ ಹೇಳಿ
ಏನ್ ಮಾಡತಿದ್ದೀರಾ
ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ
ಹ ನೀವ ನಿನ್ನೆ ಒಂದು ಡ್ರೆಸ್ ತೆಗದ್ರಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಎಲ್ಲಿ ತೆಗಿದ್ದಿದೆ ಏನು ಅಂತ
ಆ ನಾನು ಇಲ್ಲಿ ಶಾಪ್ ಅಲ್ಲಿ ಸಿಗ್ದ ಅ ಇದು ಫುಲ್ ಕುರ್ತಿ ಸೆಟ್ ತೆಗ್ದಿತ್ತು ಪಿಂಕ್ ಕಲರ್ ಹಾ ಕುರ್ತಾ ಸೆಟ್ ಶಾಬ್ ನಿಮ್ಮ ವಿಷ್ಣು
ವಿಷ್ಣು ಯಾವ ಯಾವ ತರ ಡ್ರೆಸ್ ಕಲೆಕ್ಷನ್ಸ್ ಉಂಟು
ಅಲ್ಲಿ ಕುರ್ತಾ ಸೆಟ್ಸ್ ಇದೆ ಸ್ಲೀವ್ ಮತ್ತೆ ವಿತೌಟ್ ವಿತೌಟ್ ಸ್ಲೀವ್ ಸ್ಲೀವ್ ವಿತ್ ಸ್ಲೀವ್ ಇದೆ ಆ ಆಮೇಲೆ ತುಂಬಾ ಕಲೆಕ್ಷನ್ಸ್ ಇದೆ ಕಲರ್ಸ್ ಎಲ್ಲ ಚೆನ್ನಾಗಿದೆ
ಹಾ ಜೀನ್ಸ್ ಟಾಪ್ಸ್
ಬ್ಯಾಗಿ ಬ್ಯಾಗಿ ಜೀನ್ಸಸ್ ಇದೆ ಅದಕ್ಕೆ ತಕ್ಕಂತಹ ಟಾಪ್ಸ್ ಇದೆ ಹ ನಾನು ತೆೆಗೆದಿದ್ದ ಕುರ್ತಾ ಸೆಟ್ಗೆ ತೌಸಂಡ್ ಏಂಟ ಹಂಡ್ರೆಡ್ ಆಯಿತು
ಹಾ
ಬ್ಯಾಗಿಗೆಲ್ಲಾ ಏಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಲ್ಲಾ ಇದೆ ಟಾಪ್ಸ್ಗೆ ಟಾಪ್ಸ್ಗೆ ಕಡಿಮೆ ಇದೆ ಟು ಫಿಫ್ಟಿದು. ಮತ್ತೆ ಕ್ರಾಪ್ ಟಾಪ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ರೇಟ್.
ಕ್ರಾಪ್ ಪ್ಸ್ ಆನ್ಲೈನ್ಲ್ಲಿ ಆದ್ರೆ ಜಾಸ್ತಿ ಆಗುತ್ತಾ ಅಲ್ಲಿ ಜಾಸ್ತಿ ಇರುತ್ತಾ.
ಆನ್ಲೈನ್ ಅಲ್ಲಿ ಆದ್ರೆ ಆ ಆನ್ಲೈನ್ಗೆ ಕಂಪೇರ್ ಮಾಡಿದ್ರೆ ಇದೇ ಬೆಟರ್ ಅನ್ಸುತ್ತೆ.
ಬೇರೆ ಯಾವ ಶಾಪಲ್ಲಿ ಇನ್ನು.
ಬೇರೇ ನಾನು ಹೋಗಿದ್ ಆ ಶಾಪ್ ಅದ್ ಬಿಟ್ರೆ ತುಂಬಾ ಶಾಪ್ಸ್ ಇದೆ. ಹ್ಮ್ ಯಾ ಶಾಪ್ ಸೂರತ್ ಅಲ್ಲಂತ ತುಂಬಾ ರೇಟ್ ಜಾಸ್ತಿ.
ಹಾ.
ಅದ್ ಬಿಟ್ರೆ ಮಹಾರಾಷ್ಟ್ರ.
ಹಾಂ
ಅಲ್ಲೊಂದ್ ಶಾಪ್ ಇದೆ ಅದ್ ಚೆನ್ನಾಗಿದೆ.
ಹಾಂ
ಹ್ಮ್
ಹನ್ ನೀವ್ ಯಾವ್ದ್. ಹಾಂ ನೀವು ಆನ್ಲೈನ್ ಅಲ್ಲಿ ಯಾವ ಬಟೆನ ಶಾಪ್ ಮಾಡಿದಲ್ವಾ ಇದುವರ್ಗೂ.
ನಾನು ಮಾಡಿದ್ದೀನಿ ತುಂಬಾ ಮಾಡಿದ್ದೀನಿ.
ಯಾವ್ಯಾ ಯವ್ದ.
ನಾನು ಜಾಸ್ತಿ ಕುರ್ತಾನೆ ಶಾಪ್ ಮಾಡಿರೋದು. ಅದ್ ಬಿಟ್ರೆ ಇದು ಜೀನ್ಸ್ಗೆ ಹಾಕ್ತಾರಲ್ವಾ ಟಾಪ್ಸ್. ಆ ತರದ ಶಾಪ್ ಮಾಡಿದ್ದೀನಿ..... ಕಾ. ಚೆನ್ನಾಗಿದೆ..... ಹ್ಮ.
ನಿಮ್ ಸೈಡ್ಲ್ಲಿ ಆರ್ಡರ್ ಎಲ್ಲ ಬರುತ್ತಾ.
ಹ್ಮ್ ಏನು.
ಅದು ಡ್ರೆಸ್ಗಳ್ಲ್ ಚೆನ್ನಾಗಿರುತ್ತಾ ಅಂತ.
ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ.
ಹಾಂ ಮತ್ತೇ. ಇನ್ನು ಬೇರೆ ಅದು ಆ ಆಯ್ತು ಪ್ರಾಡೆಕ್ಟ್ಸಗಳು.
ಪ್ರಾಡೆಕ್ಟ್ಸ್... ಕ್ರೀಮ್ಸ್ ಅಂತನಾ. ಕ್ರೀಮ್ಸ್ ಆ ಥರ ಎಲ್ಲ ನಾ ತಗೊಳ್ಳಲ್ಲ ನನಗೆ.. ಅಷ್ಟು ಇದೀರಲ್ಲ ಅದ್ ಚೆನ್ನಾಗ್ ಬರುತ್ತೆ ಅಂತ.
ಹಾ ಎಲೆಕ್ಟ್ರಾನಿಕ್ಸ್.
ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬ್ಲೂಟೂತ್ ಪೌಚ ತಗೊಂಡಿದ್ದೀನಿ. ಮತ್ತೆ ವಾಚ್ ತಗೊಂಡಿದ್ದೀನಿ ಕ್ವಾಲಿಟಿ ಚೆನ್ನಾಗಿದೆ. ಸ್ಮಾರ್ಟ್ ವಾಚಸ್ ತಗೊಂಡಿದ್ನಾ. ಚೆನ್ನಾಗಿತ್ತು..... ಇಲ್ಲಿ ನಾನ್ ಶಾಪ್ ನಾನು ಆನ್ಲೈನಲ್ಲಿ ಶಾಪ್ ಮಾಡಕಿಂತ ಮುಂಚೆ ಹೋಗ್ಬಿಟ್ಟು ಕೇಳಿದ್ದೆ ಶಾಪ್ ಅಲ್ಲಿ.
ಹಾ
ಅವ್ರು ಹೇಳಿದ್ರು ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೂ ತೌಸಂಡ್ ಎಲ್ಲ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಆನ್ಲೈನ್ ಅಲ್ಲಿ ತಗೊಂಡೆ ಆನ್ಲೈನ್ ಅಲ್ಲಿ ಆದ್ರೆ ತೌಸಂಡ್ ಒಳಗೆ ಸಿಗುತ್ತೆ.
ಹಾ ಓಕೆ.
ಹ್ಮ್. ನೀವೇನ್ ಶಾಪ್ ಮಾಡಿಲ್ವಾ.
ನಾ ಆನ್ಲೈನಲ್ಲಿ ಡ್ರೆಸ್ಸಸ್ ಆರ್ಡರ್ ಮಾಡಿದ್ದೀನಿ ಜಾಸ್ತಿ ನಾನು ಶಾಪ್ ಅಲ್ಲಿ ಅ
ಹ್ಮ್.
ಹಾ ಅ
ಮತ್ತೆ.
ಮತ್ತೆ ಏನಿಲ್ಲ.
ನಿಮ್ ಸೈಡ್ ಯಾವ ಫುಡ್ ಫೇಮಸ್.
ನಮ್ ಕಡೆ ನಮ್ ಕಡೆ ಅಂದ್ರೇ ನಮ್ಮ್ ಊರ್ ಸೈಡ್ ಎಲ್ಲಾ ಎಲ್ಲಾ ಫುಡ್ ಫೇಮಸೇ. ಜಾಸ್ತಿ ಮಾಡಕಂದ್ರೆ ಇದು ಕಡ್ಬಿಟ್ಟು ಮತ್ತೆ ಚಿ ಕ್ಕನ್ ಸಾಂಬಾರ್ ಹಂದಿ ಪಂದಿ ಕರಿ ಕೇಳಿದ್ದೀರಾ. ಹ ಅದೆೇ. ಅದೇ ಜಾಸ್ತಿ ಮಾಡ್ತಾರೆ. ಹಂದಿಕರಿ ನನ್ಗಷ್ಟ್ ಮಾಡಕ್ ಗೊತ್ತಿಲ್ಲ ಕಂಡ್ಬಿಟ್ಟ ಎಲ್ಲಾ ಮಾಡದ ಗೊತ್ತಿದೆ.
ಹ ನಿಮ್ಗೆ ಯಾವ್ ರೆಸಿಪಿ ಗೊತ್ತು ಹೇಳಿ.
ನನಿಗೆ. ನಾ ಅಷ್ಟ ಅಡ್ಗೆೇನೇ ಮಾಡಲ್ಲ ರೆಸಿಪಿ ಎನ್ದ್ರೆ. ನನ್ಗೆ ಬರುವ ಅಡಗೆ ಅಂದ್ರೆ ಟೊಮೆಟೊ ಸಾಂಬಾರ್ ಎಗ್ ಸಾಂಬಾರ್ ರೈಸ್ ಚಿತ್ರನ್ನ. ಪುಳಿಯೊಗ್ರೆ ಆಮೇಲೆ ಎಗ್ ರೈಸ್ ಅಷ್ಟೇ ಮಾಡದ್ ನಾನು. ಚಿಕನ್ ಸಾಂಬಾರ್ ಇವಾಗ ಇವಾಗ ಮಾಡಕ್ ಕಲ್ತಿರದಷ್ಟೇ.
ನಿಮ್ಗೆ ಯಾವ್ದು ಫೇವ್ರೇಟ್ ಫುಡ್ಡು. ಹಾಂ ಚಪಾತಿ.
ಹ್ಞೂ ನಿಮಿಗೆ.
ನಮ್ಗೆ ಸೇಮ್ ಚಪಾತಿನೆ.
ಓ.
ಹಾಂ .
ಮತ್ತೆ.
ಹೇಳಿ ಆ ನಿಮ್ಮೂರಲ್ ಜಾತ್ರೆ ನಡೀತಲ್ಲಾ ಯಾವ್ದೊಂದು ದೇವಸ್ಥಾನದ್ದು ಹಾ ಅದು ಹೇಗ್ ನಡೆಯುತ್ತೆ.
ಅದು ಫಸ್ಟ್ ಒಂದು ತ್ರೀ ಡೇಸ್ ಇರುತ್ತೆ.
ಹಾ.
ಫೈವ್ ಡೇಸ್ ಇರುತ್ತೆ ಅದ್ರಲ್ಲಿ ಫಸ್ಟ್ ದಿನ ಹಾ ಗ್ರಾಮ ದೇವತೆದು ಪೂಜೆ ಎಲ್ಲ ಆಗುತ್ತೆ.
ಹಾ.
ಫಸ್ಟ್ ಟೂ ಡೇಸ್ ಬೆಳಿಗ್ಗೆ ಮಾತ್ರ ಬಾಕಿ ತ್ರೀ ಡೇಸ ಆಹ ಮ ಬೆಳಿಗಿಂಡಿದು ಸಂಜೆ ತನಕ ಫುಲ್ ಪೂಜೆ ಇರುತ್ತೆ. ಊಟ ಎಲ್ಲ ಸಿಗುತ್ತೆ ಊಟ ನಾಷ್ಟ ಎಲ್ಲ ಟೆಂಪಲ್ ಅಲ್ಲೇ ಸಿಗುತ್ತೆ.
ಹ ದೇವಸ್ಥಾನ ಏನು ಅದು ಯಾವ ದೇವ್ರು.
ಅದು ಗಂಗಾರಾಧೇಶ್ವರ ಟೆಂಪಲ್ ಅಂತ ಅದಲ್ಲಿ ಒಂದು ಫಸ್ಟ್ ಸೆಕೆಂಡ್ ಡೇ ನಡೆಯುತ್ತೆ.
ಹ್ಮ.
ಅದಾದ್ಮೇಲೆ ಥರ್ಡ್ ಡೇ ಮಾರಿ ಅಮ್ಮಂದು.
ಮಾರಿಯಮ್ಮಂದಾ.
ಅದು ಬೆಳಿಗ್ಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಮತ್ ಮಾರಿಯಮ್ಮಂದು ಅಲ್ಲಿಗೆ ಹೋಗ್ಬಿಟ್ಟು ಮಾರಿಯಮ್ಮಂದು ತೇರೆಲ್ಲ ರೆಡಿ ಮಾಡ್ತಾರೆ. ರೆಡಿ ಮಾಡ್ಬಿಟ್ಟು ನಮ್ಮ್ ಮನೆ ಪಕ್ಕ ಪಕ್ಕ ಎಲ್ಲಾ ತರ್ತಾರೆ ಮನೆ ಹತ್ತಿರ ಎಲ್ಲಾ ತಂದ್ಬಿಟ್ಟು ಅದಕ್ಕೆ ಪೂಜೆ ಎಲ್ಲಾ ಮಾಡಿ ಆಮೇಲೆ ಅದನ್ನ ಜಳಕಕ್ಕೆ ಕರ್ಕೊಂಡ್ ಹೋಗ್ತಾರೆ.
ಹ್ಮ್
ನಮ್ಮ್ ಮನೆ ಹತ್ತಿರ ಬ್ಯಾಕ್ ವಾಟರ್ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಜಳಕ ಮಾಡಸಬಿಟ್ಟು ಮತ್ತೆ ಪುನಃ ದೇವಸ್ಥಾನಕ್ಕೆ ಕರ್ಕೊಂಡ್ ತಕೊಂಡ ಹೋಗಿ ಆಮೇಲೆ ಅದ್ರ ನೆಕ್ಸ್ಟ್ ಡೇ ಕೋಳಿ ಅದೆಲ್ಲಾ ಬಲಿ ಕೊಡ್ತಾರೆ‌.
ಇನ್ ಯಾವ್ ಟೆಂಪಲ್ದು ಅದು ಬಿಟ್ರೆ.
ಅದು ಬಿಟ್ರೆ ನಮ್ಮೂರಲ್ಲಿ ಒಂದ್ ಟೆಂಪಲ್ ಇದೆ.
ಹಾ
ಅದು ನೈನ್ ಡೇಸ್ ನಡೆಯುತ್ತೆ.
ಹ
ಅಲ್ಲಿ ಸೇಮ್ ನೈಟ್ ಎಲ್ಲಾ ತುಂಬಾ ಒನ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ತನಕಲ ಪೂಜೆ ನಡೆಯುತ್ತೆ
ಹ
ಲಾಸ್ಟ್ ಟೆನ್ ಡೇಗೆ ಅಂದ್ರೆ ಯುಗಾದಿಗೆ ಮಾಡೊದ್ದ್ ಅದು ಯುಗಾದಿ ದಿನ ನ ಮಾರ್ನಿಂಗ್ ಇಂದ ಪೂಜೆ ಇರುತ್ತೆ ನ ಮಾರ್ನಿಂಗ್ ಇಂದ ಪೂಜೆ ನಡೀತಿರುತ್ತೆ ಮಧ್ಯಾಹ್ನ ಊಟ ಎಲ್ಲ ಇರುತ್ತೆ ಆಮೇಲೆ ಸಂಜೆ ಸೇಮ್ ಜಳಕಕ್ಕೆ ಕರ್ಕೊಂಡ್ ಹೋಗ್ತಾರೆ ಕರ್ಕೊಂಡ್ ಬಂದ್ಬಿಟ್ಟು ಜಳಕ ಎಲ್ಲಾ ಮಾಡ್ಸ್ ಬಿಟ್ಟು ದೇವ್ರನ್ನ ಕರ್ಕೊಂಡ್ ಬಂದು ಟೆಂಪಲ್ ಅಲ್ಲಿ ಒಂಬತ್ತು ಸುತ್ತು ಹಾಕ್ತಾರೆ ಅಂದ್ರೆ ದೇವರು ಓಡ್ತಾರೆ ಅ ದೇವರನ ಇಟ್ಕೊಂಡು ಮೂರ್ತಿನ ಇಟ್ಕೊಂಡು ಓಡ್ತಾರೆ ಅದದ್ ಮೇಲೆ ಪೂಜೆ ಅಲ್ಲಿಗ್ ಮುಗೀತು ಆಮೇಲೆ ಅದ್ರದ್ದು ನೈಟ್ ಡೇ ನೈಟ್ ಪುಲ್ ಅದೇ ಕೋಳಿ ಅ ತರಲ್ಲ ಕೊಡದು ಬಲಿ ಕೊಡದು ಅದೇ ವಿಶೇಷತೆ.
ಹ ಹ್ಮ್ ಇನ್ನು ಬೇರೆ ಯಾವ್ದು ಹಬ್ಬ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ.
ಡಿಫ್ರೆಂಟಾಗಿ ಆತರ ನಾನೆಲ್ಲೂ ಹೋಗಿಲ್ಲ ಅಷ್ಟೇ ಹೋಗಿರೋದು.
ಹಾ
ಹ
ಆ ನಿಮ್ಮೂರ್ ಸೈಡು ಯಾವ ಇನ್ಯಾವ್ದು. ಫೇಮಸ್ಸು
ನಮ್ಮೂರ್ ಸೈಡ್ ಹುತ್ರಿ ಹುತ್ರಿ ಫೇಮಸ್ಸು ಹುತ್ರಿ ಆಮೇಲೆ ದೀಪಾವಳಿ ಅದೆಲ್ಲ ಮಾಡ್ತ್ ತಾರೆ ಪಗ ನಿಮ್ ಸೈಡ್ ಯಾವ ಯಾವ್ದು ಫೇಮಸ್ಸು
ನಮ್ಮ ಸೈಡ್ ದೀಪಾವಳಿ ಮತ್ತೆ ಇನ್ನು ನಮ್ಮೂರಲ್ಲಿ ತೇರು ಹೆಳೆಯೋದೆಲ್ಲ ಮಾಡ್ತಾರೆ
ಹ
ಹ ಮಾರ್ನಿಂಗ್ ಟೈಮು ತೇರಿ ಹೆಳಿಯೋದು ಗಣಪತಿ ದೇವಸ್ಥಾನದಿಂದ ಆಂಜನೇಯ ದೇವಸ್ಥಾನ ಶನಗಂಟ
ಆ ಅ ಈ ಸೈಡ್ೋಡ್ದಿಲ್ಲ ಹ ಅ ಚೆನ್ನಾಗಿರುತ್ತಾ
ಹಾ, ಚೆನ್ನಾಗಿರುತ್ತೆ
ಹಾ, ಮತ್ತೆ ನಿಮ್ಗೆ ಯಾವ ಫೇವ್ರೇಟ್ ಪುಟ್
ನಂಗೆ ನಾನ್ ವೆಜ್ ಇಷ್ಟ
ಆ ನಾನ್ ವೆಜ್ ಅಲ್ಲಿ ಯಾವುದು
ಚಿಕನ್
ಅ ತಲು ಕ ಮಾಡ ಹ್ಮ್, ಮತ್ತೆ ನಿಮ್ ನಿಮ್ಗೆ ಯಾವ್ ಡ್ರೆಸ್ ತಗೋಬೇಕು ಅಂತಿದ್ದೀರಾ
ಸದ್ಯಕ್ಕೆ ಕುರ್ತಾ ಸೆಟ್ ಮತ್ತೆ ಬ್ಯಾಗಿ ಜೀನ್ಸ್ ಅದಕ್ಕೆೇ ಕ್ರಾಪ್ ಟಾಪ್ಸ್
ಓ ಮತ್ತೆ ನಿಮ್ಮ ಮನೇಲಿ ಏನೆಲ್ಲ ಸ್ಪೆಷಲ್ ಮಾಡ್ತಾರೆ
ಸ್ಪೆಷಲ್ ಅಂದ್ರೆ ಆಹ
ಮ
ನಮ್ದು ದೀಪಾವಳಿಗೆ ಜೋರು ಇರುತ್ತೆ. ಇನ್ನೆಲ್ಲಾ ಮಾಮೂಲಿ ಹಬ್ಬದತರ
ಹಾ
ಹ
ನಿಮ್ ಫೇವ್ರೆಟ್ ಸ್ವೀಟ್ಸ್ ಆತರ ಏನಿಲ್ವಾ,
ಸ್ವೀಟ್ಸ್ ಪೇಡಾ
ಹಾ ಹ್ಮ್, ನನ್ಗೆ ಮೈಸೂರ್ ಪಾಕ್ ಹ್ಮ ಹ್ಮ ಸ್ವೀಟ್ಸ್ ಅಂದ್ರೆ ಏನ ಅದು ಮೈಸೂರ್ ಸೈಡ್ಸ್ ಎಲ್ಲ ಇರುತ್ತೆ ನೋಡಿ ಆ ತರದ್ದು ಚೆನ್ನಾಗಿರುತ್ತೆ.
ಹ
ಹ್ಮ, ನಿಮಿಗೆ ನಂ ಫ್ರೆಂಡ್ಶಿಪ್ ಬಗ್ಗೆ ರೀತಿ ಮಾತಾಡ ಚಡೆ ಮತ್ತೆ ನಿಮ ನಿಮಗೆನೀವು ಫ್ರೆಂಡ್ಸ್ ಎಲ್ಲಾ ಹೆಂಗಿದ್ದಾರೆ ಚೆನ್ನಾಗಿದ್ದಾರಾ ನಿಮ್ಮ ಅದ ಇದು ಮಳೆ ಈವ ಆ ಮೊನ್ನೆ ಬಂದ್ ಹೋಗಿದಷ್ಟೇ, ಮಳೆ ತುಂಬಾ ಜೋರ್ ಬಂತು ಮಳೆ. ನಿಮ್ ಸೈಡ್ ಬಂತಾ ಹಾ ಮತ್ತೆ ಹೆವಿ ಶಕೆ ಅಲ್ವಾ